ಸರ್ ವಾಟ್ಸಪ್ ಮೆಸೇಜ್ ಮಾಡಿದ್ರಲ್ಲಾ ನೀವೇನ
ಹ ಹೌದು ಸರ್ ನ ನಾನೇ ಮಾಡಿದ್ದು
ಹಾ ಹೇಳಿ
ಅನ್ನ ಭಾಳ ಈಗ ಡ್ರಿಂಕ್ಸಿಗೆ ಮತ್ತುತ್ತ ಸ್ಮೋಕಿಗೆ ಅಲೆಟ್ ಆಗಿಬಿಟ್ಟಿದ್ದಾನೆ
ಹಾ
ಅದನ್ನು ಬಿಡಿಸ್ಬೇಕಿತ್ತು ಅದ ನಮ್ಮ ಫ್ರೆಂಡ್ ಹೇಳಿದ್ರು ನಿಮ್ಮ ಸಜೆಷನ್ ಸಜೆಸ್ಟ್ ಮಾಡಿದಿಲ್ಲ ನಿಮಗೆ ಅದೇ ನೀವು ಅದಕ್ಕೆ ಫೋನ್ ನಂಬರ್ ಕೊಟ್ಟ್ರರು ಅದಕ್ಕೆ ಮೆಸೇಜ್ ಮಾಡ್ದೇ ಅನ್ಸತಿ ನಿಮ್ಗೆ
ನಿಮ್ ಫ್ರೆಂಡ್ ಸಜೆಷನ್ ಮಾಡಿದ್ದಾ
ಹ್ಞಾ ಅದೇ ಸ್ಮೋಕ್ ಇದೆಲ್ಲ ಬಿಡಸ್ತೀರಾ ಅಂತಲ್ಲ ನೀವು ಒಂದ ಇದು ಐತೆ ಅಂತೆ ನಿಮ್ದು
ಸರ್ ಹಂಗಂತ ಏನಿಲ್ಲ ನಮ್ದಂತದಂತ ಏನಿಲ್ಲ ನಾವು ನಾರ್ಮಲ್ ಆಗಿ ಸುಮಾರು ಜನ ಇದ್ರು ಅಂಗ್ರ ನಂಗೆ ಗುರ್ತು ಪರಿಚಯ ಇದ್ದವ್ರನ್ನ ನಾ ಕರ್ಕೊಂಡ ಹೋಗಿ ಈ ಅಡಿಕ್ಷನ್ ಆ ರಿಮೂವಲ್ ಅಂತ ಅಡಿಕ್ಷನ್ ಇದು ಇ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗಿ ನಾನು ಮಾತಾಡಿ ಇದ ಮಾಡ್ದ ಅಲ್ಲಿ ಅಲ್ಲಿ ಏನಾಯ್ತು ಅಂದ್ರೆ ನಾ ಬಂದ್ ಇದನ್ ಮಾತಾಡಿದ್ದೀನಿ ನಾನ್ ನೀವು್ ತಲೆ ಕೆರ್ಸ್ಕೋಬೇಡಿ ಅಲ್ಲ ನಮ ನಾವು ಮುಂಚೆ ಸುಮಾರು ಜನನಲ್ಲೆಲ್ಲ ಸೇರ್ಸಿ ಇಟ್ಟಿದ್ದೀನಿ ಸುಮಾರು ನೆಲ್ಲ ಕರ್ಕೊಂಡು ಹೋಗಿದ್ದೀನಿ ಸುಮಾರು ಜನ ಸ್ಮೋಕ್ ಡ್ರಿಂಕ್ ಎಲ್ಲ ನನ್ನಿಂದ ಬಿಟ್ಟಿದ್ದಾರೆ ಇಲ್ಲ ಅಂತಲ್ಲ ನಾನು ಅದಕ್ಕೆ ನ ಇದ ಮಾಡಲ್ಲ ಜಸ್ಟ್ ನಾರ್ಮಲ್ ಆಗಿ ನಾನ ಸೇರ್ಸದಷ್ಟೇ. ನಾನ್ ನಿಮ್ಮ ಅಣ್ಣ ಯಾವ್ ಸ್ಟೇಜ್ ಅಲ್ಲಿ ಇದ್ದಾರಂತ ನಿಮ್ಗೆ ಏನಾರು ಗೊತ್ತಾ.
ಫುಲ್ಲು ಕ್ರಿಟಿಕಲ್ಸ ಸೆ ಸಿಚುವೇಷನ್ ಕಂಡೀಷನ್ ಅಂದ ಫುಲ್
ಕ್ರಿಟಿಕಲ್ ಅಂದ್ರೆ ಹೇಗೆ ಸರ್ ಡೈಲಿ. ಡೈಲಿ ಕುಡಿತಾರ ಡೈಲಿ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ. ಡಲಿ ಡೈಲಿ ನೈಟ್ ಫುಲ್ ಕುಡ್ತ
ಹ್ಞಾ ಕುಡ್ಕೊಂಡ ಬರ್ತನೆ ಊಟ ಮಾಡಲ್ಲ.
ಕಣ್ಣೆಲ್ಲಾ ತುಂಬಾ ಕೆಂಪಾಗಿದೆಯಾ.
ಕೆಂಪ ಕೆಂಪಗಾಗಿದೆ ಫುಲ್ ಕಣ್ಣಲ್ಲಿ ಕೆಂಪು ಆಗಿದೆ ಸರಿಗೋಗ ಬಿಟ್ಟಿದ್ದಾನೆ.
ಗುಡ್ಕಾ ಏನಾರು ಹಾಕ್ತಾರ.
ಗುಟ್ಕಾ ಇನ್ನ ಆಕ್ತಾನ ಗುಟ್ಕ ಹಾಕ್ತಾನೆ. ಮತ್ತೆ ಇದು ಸಿಗ್ರೆಟ್ ಸಿಗ್ರೆಟ್ ಒಂದ ಪ್ಯಾಕ್ ಸೇರ್ತನ ದಿನಕ್ಕೆ
ಹಾ ಎಣ್ಣೆ
ಅದೇ ನೇ ಫುಲ್ ಬೆಳಿಗ್ಗೆ ಮಧ್ಯ ಫುಲ್ ರಾತ್ರಿ. ಆ
ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತನಕನೂ ಡ್ರಿಂಕ್ಸ್ ಮಾಡ್ತಾರಾ.
ಹ್ಞಾ.
ಹಲೋ.
ಹಾ ಕೇಳಿಸ್ತಿದೆ ಹೇಳಿ.
ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರ ಹತ್ತು ಡ್ರಿಂಕ್ಸ್ ಮಾಡ್ತಾರಾ.
ಹ್ಞಾ ಹೌದು.
ಅ ಸರ್ ನೀವು ಅದೇ ನಾವು ಕೇಳಿದ ತಕ್ಷಣ ಒಂದ್ ಸ್ವಲ್ಪ ಬೇಗ ರೆಸ್ಪಾನ್ಸ್
ಹಾ ಓಕೆ ಸರ್ ಓಕೆ ಸರ್.
ಹಾ ಅದೇ ನಿಮ್ ಅಣ್ಣ ಈಗ ಡೈಲಿ ಮಧ್ಯಾಹ್ನ ಬೆಳಿಗ್ಗೆ ಮೂರ್ ಹತ್ತು ಸ್ಮೋಕ್ ಡ್ರಿಂಕ್ಸ್ ಮಾಡೋದ್ರಿಂದ ನನ್ ಪ್ರಕಾರ ಅವ್ರಿಗೆ ಲಿವರ್ಸ್ ಲಿವರ್ ಮತ್ತೆ ಒಂದ ಸ್ವಲ್ಪ ಒಲ್ಗಡೆ ಇಂಟರ್ನಲ್ ಆರ್ಗನ್ಸ್ ಎಲ್ಲಾ ಪ್ರಾಬ್ಲಮ್ ಆಗ್ಬೋದು. ಈಗ ಎಷ್ಟ ದಿನ ಆಯ್ತು ಈ ತರ ಡ್ರಿಂಕ್ಸ್ ಸ್ಮೋಕ್ ಎಲ್ಲ ಶುರು ಮಾಡಿ.
ಒಂದ ಸಿಕ್ಸ್ ಮಂತ್ಸ್ ಆಗಿದೆ.
ಸಿಕ್ಸ್ ಮಂತ್ಸ ಅಲ್ಲಿ ಸಿಕ್ಕಾಪಟ್ಟೆ ಡ್ರಿಂಕ್ಸ ಸ್ಮೋಕ ಮಾಡ್ತಾ ಇದ್ದೀರಾ.
ಅಂದ್ರೆ ಮದ್ಲಗ ಎಲ್ಲಾ ಸ್ವಲ್ಪ ಕಮ್ಮಿ ಮಾಡ್ತಿದ್ದೆ ಈ ಈ ಜಾಸ್ತಿ ಮಾಡ್ತಿದ್ದಾನೆ.
ಕಾರಣ ಏನಾರ ಗೊತ್ತಾ ಎನಕ್ಕ ಈ
ಅದು ಅವ್ನ ಟೆನ್ಷನ್ ಗಿಂಷನ್ನು ಅವಂದು ಲವ್ ಬ್ರೇಕಪ್ ಆಗಿತ್ತು. ಲವ್ ಬ್ರೇಕಪ್ ಆಗಿತ್ತು ಅವಂದು
ಹಾ
ಅದಕ್ಕೆ ಆ ಇದಕ್ಕೆ ಒಂದ ಸ್ವಲ್ಪ ಕುಡಿತಾನೆ
ಹೌದಾ ಸರಿ ಸರಿ ಏ ನಾನ ನೋಡ್ತೀನಿ ಸ್ಲಾಟ್ ಖಾಲಿ ಇದಿಯಾ ಅಂತ ಚೆಕ್ ಮಾಡ್ತೀನಿ ಒನ್ ಸೆಕೆಂಡಾ. ಹಾ ಸ್ಲಾಟ್ ಖಾಲಿ ಇದೆ.
ಹ್ಞಾ.
ಆ ನಮ್ಮ ಇಂತ ವಾರ್ಡ್ ನಂಬರ್ ತರ್ಟಿ ಥೀ ಅಂತ ಮೀನ್ಸ್ ನಿಮಗ್ ಗೊ ತ್ತಾಬೋದೆನೋ ಅಂದ್ರೆ ನಮ್ದು ಪ್ರತಿ ಒಂದು ಬ್ಲಾಕ್ ಅಲ್ಲೂ ವಾರ್ಡ್ ವಾರ್ಡ್ ವಾರ್ಡ್ ಒನ್ ವಾರ್ಡ್ ನೋ ವಾರ್ಡ್ ಒನ್ ನಾಟ್ ಒನ್ ವಾರ್ಡ್ ಒನ್ ನಾಟ್ ಟು ಒಂದೊಂದ ಒಂದೊಂದು ಏರಿಯ ಒಂದೊಂದ ಏರಿಯಾ ಒಂದೊಂದ ಇದೆ ವಾರ್ಡ್ ಒನ್ ನಾಟ್ ತ ಟಿನ್ ಬಂದ್ಬಿಟ್ಟು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ನೀವ ಮೆಸೇಜ್ ಹಾಕಿರಲ್ಲ ಆ ಮೆಸೇ ಇದು ಟಿ ಸಗ್ಗು ಇದ್ರಲ್ಲೆ ಇದೆ ಹ ಟೌನ್ ಹೆಸರು ನೀವ ಅದನ್ನ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಫೀಸ್ ಸ್ಟ್ರಕ್ಚರ್ ನೀವು ಇಲ್ ತಂದ್ ಹಾಕೋದ್ರಿಂದ ನಿಮ್ ಅಣ್ಣಂಗೆ ನಾವ್ ಏನೇನ್ ಮಾಡ್ಬೇಕು ಏನೇನ್ ಊಟ ತಿಂಡಿ ಅವರಿಗೆ ಸ್ಮೋಕ್ ಡ್ರಿಂಕ್ಸ್ ಎಲ್ಲ ಬಿಡೋಕೆ ಹೆಲ್ಪ್ ಮಾಡೋಕೆ ಏನೇನ್ ಬೇಕಾಗು ಮತ್ತ ಎಷ್ಟ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಆಹ ಹ ಇದೆ ಎಲ್ಲ ನಾವು ಖರ್ಚು ನೋಡ್ಕೋಬೇಕಲ್ಲ ಅದ್ನೆಲ್ಲಾ ನಿಮಗೆ ಫೀಸ್ ಇನ್ ನಾನು ಕಳಿಸ್ತೇನೆ ಮಂತ್ಲಿ ಮಂತ್ಲಿ ನೀವು ಇಷ್ಟ ಮಾಡ್ಬೇಕಿರುತ್ತೆ. ಸಿಕ್ಸ್ ಮಂತ್ ಕೋರ್ಸ್ ಯಾಕಂದ್ರ ನಿಮ್ಮಣ ನಾನು ನೀವ ಹೇಳೋ ಪ್ರಕಾರ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಸ್ಮೋಕ್ ಮಾಡ್ತಾ ಇರೋ ಕಾರಣದಲ್ಲಿ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರಂತ ರಾಗ್ ನಾವು ಅವ್ರನ್ನ ಕರ್ಕೊ ಬಂದು ಒಳ್ಳೆ ನೀಟಾಗಿ ಹ ಚೆನ್ನಾಗ್ ಟ್ರೈ ಮಾಡ ಅವ್ರನ್ನ ನಾವು ಕರೆಕ್ಟ್ ಆಗ ಟ್ರೈನ್ ಮಾಡಿ ಅವ್ರನ್ನ ನಿಷೇಧ ಮಾಡುವಂಗೆ ಮಾಡ್ಬೇಕಲ್ಲ ಅದಕ್ಕೆ ತಿಂಗಳ ತಿಂಗಳ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ ನೀವು ಅಷಿಷ್ಟ ಅಮೌಂಟ್ ಪೇ ಮಾಡಿದೆ ಹೆಂಗೆ ಅವರ್ನ ನಾವು ಟ್ರೀಟ್ ಮಾಡ್ತೇವೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಮಂತ್ಲಿ ಮಂತ್ಲಿ ಕ್ಯೂ ಆರ್ ಆದ್ರೂ ಕ್ಯೂ ಆರ್ ಇಲ್ಲ ನೀವು ಬಂದು ನಿಮ್ಮ ಅಣ್ಣನ್ ನೋಡ್ ಕೊಂಡು ಮಾತಾಡಸ್ಬಿಟ್ಟು ಹೋಗ್ತೀರಾ ಅಂದ್ರೆ ಕ್ಯಾಶ್ ಇರುತ್ತೆ ಕ್ಯಾಶ್ ಬೇಕ್ರೆ ಅಲ್ಲಿ ನಮ್ಮ ಅಕೌಂಟೆಂಟ್ ಇರ ತಾರೇ ನೀವು ಒಳಗಡೆ ಎಂಟ್ರಿ ವಾರ್ಡ್ ಎಂಟ್ರಿ ಆಗೋಗೆ ಅಕೌಂಟೆಂಟ್ ಇರ್ತಾರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರುತ್ತೆ ಯಾರಿಗೆ ಏನೇ ಆದ್ರೂ ಆನ್ ಸ್ಪಾಟ್ ನೀವು ಬಂದು ಕರ್ಕೊಂಡ್ ಹೋಗಬಹುದು ಅಥವಾ ಅವ್ರರಿಗೆ ಏನಾರು ತೊಂದರೆ ಆದ್ರು ನೀವು ಬಂದ್ಬಿಟ್ಟು ಕರ್ಕೊಂಡ್ ಹೋಗ್ಬಹುದು ವಾರ ವಾರ ನೀವು ಬಂದು ಇನ್ಸ್ಪೆಕ್ಷನ್ ಮಾಡಿ ಹೇಗ್ ನಡೀತಾ ಇದೆ ಏನು ಎತ್ತ ಅಂತ ಯಾಕ ಹ ಯಾರಿಗೂ ಹೊಡೆದು ರೆಡೆಕ್ಷನ್ ಬಿಡಸುದಿಲ್ಲ ನಾವು ನಾ ಸಿಂಪಲ್ ಆಗಿ ಬೆಳಗ್ಗೆ ಎದ್ದು ಯೋಗ ಮಾಡಿಸಿ ಬೆ ಬೆಳಗ್ಗೆ ತಿಂಡಿಯಲ್ಲಿ ಒಳ್ಳೆ ತಿಂಡಿ ಒಳ್ಳೆ ಫುಡ್ ಕೊಡ್ತೇವೆ ಮಧ್ಯಾಹ್ನ ಡ್ರಿಂಕ್ಸ್ ಬದ್ಲಿ ಅವರಿಗೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಮೆ ಅದು ಇದು ಸುಮಾರು ಇರುತ್ತಲ್ಲ ಅದನೆಲ್ಲ ತಂದ ಕೊಡ್ತೇವೆ ಆಮೇಲೆ ರಾತ್ರಿ ರಾತ್ರಿ ಊಟದ ಸಮಯದಲ್ಲಿ ಸ್ಟಾರ್ಟಿಂಗ್ ಒಂದು ಟೂ ವೀಕ್ಸ್ ಅವರಿಗೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಕ್ ಆಗಲ್ಲ ಲೈಟ್ ಆಗಿ ಒಂದ ಸ್ವಲ್ಪ ಲೈಟ್ ಆಗಿ ಕೊಡ್ತೇವೆ.
ಹಾ ಹೌದು
ಸಡನ್ ಆಗಿ ಡ್ರಾಪ್ ಮಾಡಿದ ತಕ್ಷಣ ಮನುಷನ್ಗೆ ಮೇದುಳು ಏನೇನೋ ವರ್ಕ್ ಮಾಡ್ಸುತ್ತೆ ಒಂದ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ ಯಾಕಂದ್ರೆ ನಾರ್ಮಲಿ ಡೈಲಿ ಮಧ್ಯಾಹ್ನ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಇಡೀ ಕುಡಿಯೋದಂದ್ರೆ ಇಡೀ ದಿನ ಕುಡ್ದಂಗೆ ಅಂತ ಮನುಷ್ಯರಿಗೆಲ್ಲ ಎಣ್ಣೆ ಇಲ್ಲ ಅಂದ್ರೆ ಅವ್ರ ಕೈಗ ಇರೋಕೆ ಆಗಲ್ಲ ಹಂಗ ಇದಿದ್ದಿದ್ ಕಾರಣ ಒಂದ್ ಎರಡು ವಾರದ ತನಕ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೊಡ್ತಾ ಕೊಡ್ತಾ ಕೊಡ್ತಾ ಹಂಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾಡಿಬಿಡ್ತೇವೆ ನೈಟ್ ಹೊತ್ತುಷ್ಟೇ ಕೊಡೋದು ಸ್ವಲ್ಪ ಸ್ವಲ್ಪ ಸಿ ಸಿಕ್ಸ್ಟಿಿಯಿಂದ ಒಂದ್ ವಾರಕ್ಕೆ ತನ್ಕ ಬರ್ತಾ ಬರ್ತಾ ತರ್ಟಿ ತರ್ಟಿಂದ ಸಣ್ಣ ಗ್ಲಾಸ್ ಒಂದು ಪೆಗ್ ಅಷ್ಟ ಹಗೆ ಕೊಡ್ತಾ ಕೊಡ್ತಾ ಟೂ ವೀಕ್ಸ್ ಅಲ್ಲಿ ಕ್ಲಿಯರ್ ಮಾಡ್ತೇವೆ ಟೂ ವೀಕ್ಸ್ ಅಲ್ಲಿ ಅವ್ರಗ್ ಎಣ್ಣೆ ಸಿಗ್ದಿದ್ದಂಗ ಮಾಡ್ತೀವಿ ಅದಾದ್ಮೇಲೆ ಹೊರಗಡೆ ಹೋಗ್ದಿದಂಗಗೆ ನಾವು ನೋಡ್ಕೋತೀವಿ ಅಕಸ್ಮಾತ್ ಏನೇ ಪ್ರಾಬ್ಲಮ್ ಆದರೂ ಆನ್ ಸ್ಪಾಟ್ ಹಾಸ್ಪಿಟ್ಲಿಗೂ ಅಡ್ಮಿಟ್ ಮಾಡ್ತೀವಿ ನೀವು ಬಂದು ಚೆಕಪ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇಷ್ಟ ದಿನ ಕುಡ್ದಿರೋ ಕಾರಣದಲ್ಲಿ ಅವರು ಆಹ ಲಿವರ್ಸ್ ಮತ್ತೆ ಇಂಟರ್ನಲ್ ಆರ್ಗನ್ಸ್ ಗೆ ಏನಾದಾರರು ತೊಂದರೆ ಆಗಿದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಮುಂದೆ ನಾ ನೀವು್ ಕರ್ಕೋ ಬರೋದಂತಲ್ಲ ಲಾಸ್ಟ್ ಟೈಮ್ ನೋಡಿ ನಮ್ಮಲ್ಲಿ ಒಬ್ರು ಕಸ್ಟಮರ್ ಕ್ಲೈಂಟ್ ಬಂದಾಗ ಅವರ ತಮ್ಮ ಅಂತ ಹೇಳಿ ಕಕ್ಕೋ ಬಂದ್ರು ಅವರು ಸಿಕ್ಕಾ ಪಟ್ಟೆ ಡ್ರಿಂಕ್ಸ್ ಬರೀ ಬೆಳಗ್ ಎದ್ದಿದ ತಕ್ಷಣ ಡ್ರಿಂಕ್ಸ್ ಇವನ್ ಅಲ್ಲು ಜಿ ತಕ್ಷಣ ಡ್ರಿಂಕ್ಸ್ ಬೇಕಿತ್ತಂತೆ ಅವ್ರಗೆಲ್ಲ ಒಂದೊಂದ ದಿನ ಅಲ್ಲ್ದ ಡ್ರಿಕ್ಸ್ ಎಲ್ಲ ಮಾಡ್ತಿದ್ರಂತೆ ಅಂತವ್ರನ್ನ ನಮ್ಮ ಹತ್ರ ಕರ್ಕೊ ಬಂದ್ರು ಕರ್ಕೋ ಬಂದಾಗ ಅವ್ರಿಗೆ ಫುಲ್ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಪ್ರಾಬ್ಲಮ್ ಆಗಿದೆ ಯೂಟ್ರಸ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಸೊ ಅಂಥವ್ರನ್ನ ನಾವು ಕರ್ಕೊ ಬಂದಾಗ ನಮಗ ಏನ್ ಗೊತ್ತಾಗತ್ತೆ ಸೊ ಗೊತ್ತಿಲ್ದದ್ ಕಾರಣ ನಾವು ಪಟ್ಟಂತ ಹಾಸ್ಪಿಟ್ಲ್ಗ ಅವ್ರು ಬಂದ್ ಮೂರ್ ದಿನದಲ್ಲಿ ಅಡ್ಮಿಟ್ ಆದ್ರು ಹಾಸ್ಪಿಟ್ಲಿಗೆ ಅಪ್ಪ ಅಂತ ಅಡ್ಮಿಟ್ ಮಾಡಿದ್ರೆ ಅವರು ನಮ್ಮೇಲೆ ಗಲಾಟೆ ಮಾಡಿದ್ದಾರೆ ಯಾರು ಆ ಕ್ಲೈಂಟ್ ಫ್ಯಾಮಿಲ ಅವರು ನೀವು ಸರಿ ನೋಡ್ ಕಕೊಂಡಿಲ್ಲ ಇಷ್ಟ್ ದಿನ ನಮ್ಮ್ ಹುಡುಗ ನಮ್ಮ್ನೇಲೆ ಕುಡ್ದಾಗ ನಾವು ಎಲ್ಲಾ ಕರೆಕ್ಟ್ ಆಗಿ ನೋಡಿದೀವಿ ಒಳ್ಳೆ ಊಟ ಕೊಟ್ಟಿದೀವಿ ಸೊ ಆ ಟೈಮ್ ಅಲ್ಲಿ ಲ್ಲಿ ನಮ್ಮಲ್ಲಿ ಇರುವಂತ ಆ ವಾರ್ಡ್ ಅಲ್ಲಿ ಇದ್ದಂತ ಬೇರೆ ಆ ಕ್ಲೈಂಟ್ಸ್ ಬೇರೆ ಪಷಂಟ್ಸ್ ನ ನಾವು ಚೆಕ್ ಮಾಡಿ ತೋರ್ ಅವ್ರಗ ಏನ್ ಕೊಟ್ಟಿದಾಗ ಅವಾಗ ಸುಮ್ಮ್ ಆಗಿದ್ದಾರೆ ಕ್ಲೈಂಟ್ ಸೊ ನಿಮ್ಗು ಈಗ ಈ ಮುಂಚಿತವಾಗಿ ವಾರ್ನಿಂಗ್ ಕೊಡ್ತೇನೆ ಏನಂದ್ರೆ ನೀವು ನೀವು ನಿಮ ಅಣ್ಣನ್ ಕರ್ಕೊ ಬಂದ್ ಬಿಡಿ ಅದೇನಾಗುತ್ತೆ ನಾವು ನೋಡ್ತೀವಿ ಅವ್ರ ಯಾವ ಸ್ಟೇಜ್ ನಮ್ ಗೊತ್ತಿಲ್ಲ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಸೊ ನೀವು ಬಂದ ನೋಡೋಣ ನೀವು ಬನ್ನಿ ಸರ್ ಯಾವಾಗ ಬರ್ಬೇಕು ಅನ್ಕೊಂಡಿದ್ರೆ ಯಾವಾಗ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ
ನಾಳೆನೆೆ
ನಾಳೆನಾ ಸರಿ ನಾಳೆ ಬನ್ನಿ ಎಷ್ಟೊತ್ತಿಗೆ ಬರ್ತೀರಾ
ಹಾ ನಾಳೆನೇ ಬರ್ತೀವಿ ಎಷ್ಟು ಗಂಟೆ ಹೇಳಿದ್ರೆ ಎಷ್ಟ್ ಗಂಟೆ
ಸರ್ ನೀವು ನಾಳೆ ಬನ್ನಿ ಆದ್ರೆ ನಾನ್ ಸಿಗಲ್ಲ ನಂ ಒಂದ ಸಣ್ಣ ಕೆಲ್ಸ ನ ನಾರ್ಮಲಿ ವೀಕ್ ಡೇಸ್ ಪೂರ್ತಿ ಎಲ್ಲೇ ಇರ್ತೇನೆ ಸಂಡೆ ನಂಗೆ ಮನೇದು ವರ್ಕ್ ಅದು ವರ್ಕ್ ಮತ್ತೆ ಪರ್ಸನಲ್ ಎಲ್ಲ ವರ್ಕ್ ಇರುತ್ತಲ್ಲ ನಂಗ ಸಂಡೇ ಇರಲ್ಲ ಅಲ್ಲಿ ನನ್ನ ಅಕೌಂಟೆಂಟ್ ಮತ್ತೆ ಮ ಮ್ಯಾನೇಜರ್ಸ್ ಇರ್ತಾರೆ ಯಾರ್ನಾರು ಒಬ್ಬ್ರನ್ನ ಕಳ್ಸಕ ಕೊಡ್ತೇನೆಿ ಹ
ಅಲ್ಲ ಸರ್ ಇದು ಅದ್ ನಿಮ್ದ ಅಲ್ಲ ಅಂದಲ್ಲ ಸರ್ ಆಗ್ಲೆೇ
ಅದು ನಮ್ದಲ್ಲ ನಾ ವರ್ಕ್ ಮಾಡ್ತೀನ ಅಷ್ಟೇ ಅದಕ್ ಮೇನ್ ಬಾಸ್ ಇದ್ದಾರೆ ಬಾಸ್ ಇದಾರೆ ನಾನ್ ನನ್ ನಾರ್ಮಲ್ ವರ್ಕರ್ ಅಷ್ಟೆ ನಂಗೆ ಬಾಸ್ ಎಲ್ಲ ವಯಸ್ ಕೊಟ್ಟ ಹೋಗಿದಾರ ಅಷ್ಟೇ ಅದು ನಂದೇನಲ್ಲ ನಂಗೆ ಬಾಸ್ ವಯಸ್ ಟ್ಟೋಗಿರೋದು ನೀ ನೆಡ್ಸು ನೀ ಮಾಡು ಅಂತ ಅಷ್ಟೇ ಅವರದು ಬೇರೆಲ್ಲ ಬಿಸ್ನೆಸ್ ಇದೆ ಹಂಗಾಗಿ ಅವರು. ಮೇಂಟೈನ್ ಮಾಡ್ತಾರೆ ನಂಗೆ ಇದೊಂದು ಇನ್ನೊಂದು ಬಿಸ್ನೆಸ್ ಅವರು ತಮ್ಮನ್ ಕೊಟ್ಟಿದ್ದಾರೆ ಇನ್ನೊಂದು ಬಿಸ್ನೆಸ್ ನ. ಆಕ್ಚುಲಿ ನಮ್ಮ ಬಾಸನ್ ಕಸಿನ್
ಹ ಸರ್ ಹ ಸರ್
ಓಕೆನಾ ಸರಿ ನೀವು ಬನ್ನಿ ಫೀಸ್ ಏನಾದಾರು ಹೇಳ್ಬೇಕಾ ಈಗ್ಲ ಏನಿಲ್ಲ ನೋಡಿ ನೋ ಮಂತ್ಲಿ ಮಂತ್ಲಿ ನೀವು ಏನಿಲ್ಲ ಅಂದ್ರೆ ಸಿಕ್ಸ್ಟಿ ತೌಸಂಡ್ ಹಾಕೋ ಪರಿಸ್ಥಿತಿ ಬರುತ್ತೆ
ಸಿಕ್ಫಟಿ ತಥೌಸಂಡಂಡ್
ಸಿಕ್ಸ್ಟಿ ಅಂದ್ರೆ ಸ್ಟ ಸ್ಟಾರ್ಟಿಂಗ್ ಒಂದು ಟೂ ಮಂತ್ಸ್ ಅಷ್ಟೇ ಅದಾದ್ಮೇಲಿಂದ ಲಾಸ್ಟ್ ಫೋರ್ ಮಂತ್ಸ್ ನೀವು ಟ್ವೆಂಟಿ ತೌಸಂಡ ಹಾಕಿರೆ ಆಯ್ತು
ಸಿಕ್ಸ್ಟಿ ತೌಸಂಡ್ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸುತ್ತೆ.
ಸರಿ ನಿಗೋ ಮಾಡಿ ಲಾಸ್ಟ್ ಫಿಫ್ಟಿ ತೌಸಂಡ್ ಸರ್ದಿಂತ ಕಡಿಮೆ ಮಾಡೋಕಕ್ ಆಲ್ಲ ಯಾಕಂದ್ರೆ ಒಬ್ಬ ಟ್ರಂಟ್ ನವು. ನೋಡ್ಕೋದು ಕರೆಟ್ ಆಗಿ ಅಚ್ಚುಲಿ ನಾರ್ಮಲ್ ಆಗಿ ನವು ಎಲ್ಲರಿಗೂ ಸಿಕ್ಸ್ಟಿ ತೌಸಂಡ್ ಅಂತ ಹೇತೇವೆ ಹಮ್. ಆಮೇಲೆ ನೆಗೋಸಿಯೇಷನ್ ಮಾಡಿ ಫಿಫ್ಟಿ ತೌಸಂಡ ಬರ್ತೀವಿ ಯಾಕಂದ್ರೆ ಒಬ್ಬ ಕ್ಲೈಂಟ್. ಏ ಬೇಕು ಏನ್ ಬೇಡ ಏನ್ ಊಟ ಕೊಡ್ಬೇಕು ಯರ ನೋಟ್ರಿಯಸ್ ಕೊಬೇಕು ಬಾಡಿಗೆ ಅದ್ನೇಲ್ಲ ಹಟ್ಟಿ. ನಾವು ನೋಡ್ಕೋತೀವಿ ಮೆತ್ ಮತ್ತೆ ಅವ್ರ ಬಾಡಿಗೆ ಬೇಕಾದಂತ ಪ್ರತಿಯೊಂದು ಚೆಕ್ ಮಾಡಿ ಇದು ಮಾಡ್ತೀವಲ್ಲ ಸೊ ನಿಮ್ಗೆ ಹೇಳ್ತಾಾರ ನೋಡಿ ನಾಳೆ ಬರ್ತೀರಾ. ಸರಿ ಸರಿ ಓಕೆ ಬನ್ನಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಎಸ್ ಥ್ಯಾಂಕ್ ಯು ಓಕೆ ಓಕೆ. ಬನ್ನಿ ಬನ್ನಿ